ಹಲೋ
ಹಲೋ ಹ್ಮ್ ಹೇಳುವ
ಏನು ಮಾಡಾಕತ್ತಿ ಯವಾ
ಏನಿಲ್ಲ ನೋಡ್ ಸುಮ್ಮ ಮಲ್ಕೊಂಡಿನಿ ನೋಡ್
ಊಟ ಆಗ್ಯದೇನ್
ಹ್ಮ್ ಈಗ ಮಾಡಬೇಕ್ ನೋಡ್ ಸದ್ದು
ಏನ್ ಮಾಡ್ಬೇಕು ಊಟ ಅಡಗೆ ಸಂಜಿ ಕಡೆ
ಏನನ ಮಾಡಬೇಕ್ ಅವ್ವಾ ನಿಮ್ಮದಾಗ್ಯದ ಊಟ
ನಮ್ದು ಇವಾಗ ಎಂಟು ಗಂಟೆಗೆ ಮಾಡ್ಬೇಕ ನೋಡ್
ಹ್ಮ ಹ್ಮ್ ಹ್ಮ ಹ್ಮ
ಹ್ಮ್
ಏನ ನಡದದ ಅವ್ವಾ ಸಮಾಚಾರ
ಏನಿಲ್ಲ ನೋಡ ನೀನ್ ಹೇಳ್ಬೇಕು
ಹ್ಮ
ನೀನ ಹೇಳಬೇಕು ಏನರ
ನೀ ಏನ್ ಏನ್ ಹೊಲ್ಡಿ
ಏನ ಏನ ಆಗ್ಯದ ಕೇಸ್ ಆಗಿದೆ ಅಂತ ಹೇಳಿದಿದ್ದಾರೆ ಯಾರು ಒಬ್ರ್ದು ಮೊನ್ನೇದು
ಹ್ಮ ಹೂ ಚಂದ್ರ ರಕಾಲ ಒಂದೇ ತಿಂಗಳ ಕಡಿಮೆ ಇಂತಂತ ಅವನ್ದೇ ಕೇಸ ಆಗ್ಯದ ಅಂತ ಬಂದಿದ್ರು ಪಟ್ನಾ ಮುಳುಕೊಂಡಾ ಹೋದ್ರು ಅಂತ ಹೇಳಿದ್ರು ಕಾಲಿ ಯವರಾ ಯಾಕ ಹಂಗ್ ಈಗ ಅವಾಗ ಏನ್ ನಡತಿದ್ದು ಈಗ ಯಾಕ ನಾಡಲ್ಯುವ ಹಂಗಲ್ಲ
ಅವ್ವ ಅವಾಗಲ್ಲ ಅವವಾಗಿಂದನೇ ಕಾನೂನು ಇತ್ತು ಆದ್ರೆ ಅಷ್ಟೊಂದು ಸ್ಟ್ರಿಕ್ ಇದ್ದಿದ್ದಿಲ್ಲ ಕಾನೂನು ಇವಾಗೆಲ್ಲ ಸ್ಟಿಕ್ ಮಾಡಕತಾರಾ ಕಾನೂನು ಈ ಒಂದು ನಾಲ್ಕೈದು ವರ್ಷದಿಂದ ಸ್ಟ್ರಿಕ್ಟ್ ಅಲಕತುದ ಈ ಬಾಲ್ಯ ವಿವಾಹ ತಡೆಗಟ್ಟು ಚಲು ಆತ್
ಹೌದೆನ್ ಮತ್ತೆ ಅವಾಗೆಲ್ಲ ನಡತಿದು ಅವ
ಇವಾಗ ಎಲ್ಲಾ ತಾಯಿ ಕಾರ್ಡು ಅಂತೇಳಿ ಮಾಡಿಸಿ ಬಿಡ್ತಾರ ಬಂದವ ತಾಯಿ ಕಡ್ದಾಗ ಎಂಟ್ರಿ ಮಾಡಿದ್ರಲ್ಲಿ ಪೋನಾಗ ಎಂಟ್ರಿ ಮಾಡಿದ್ರೆ ಅದು ಹದ್ನೆಂಟು ವರ್ಷ ಒಳಗಡೆನೆ ಆ ಇದು ಇದಾಗಿದ ಡೆಲ್ ಪ್ರೆಗ್ನೆಂಟ್ ಆಗಿದ್ದಿಲ್ಲ ಅಂದ್ರ ಅದು ತೋರಿಸ್ಬಿಡತಾ ಆಲ್ರೆಡಿ ರಿಪೋರ್ಟ್ ಮ್ಯಾಲಲೆ ರಿಪೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಡ್ತ ಅದ ರಿಪೋರ್ಟ್
ಹ್ಮ ಹ್ಮ್
ಹಂಗಾಗಿ ಆ ರಿಪೋರ್ಟ್ ಮುಖಾಂತರ ಇಂಥ ಇಂತಥವ್ರದ್ದು ಬಾಲ್ಯ ವಿವಾಹ ಆಗ್ಯದ ಅಂತೇಳಿ ಅಲ್ಲಿ ಲಿಸ್ಟ್ ಬಂದ್ಬಿಡ್ತದಲ್ಲಿ
ಹೂ ಲಾ
ಹ್ಮ್ ಆರೋಗ್ಯ ಇಲಾಖೆದಲ್ಲಿ ಲಿಸ್ಟ್ ಬರುತ್ತಾ ಆ ಇರೋ ಆರೋಗ್ಯ ಇಲಾಖೆಯಿಂದ ಮತ್ತ ಬೇರೆ ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಲ್ ಲಿಷ್ಟ್ ಹೋಗುತ್ತಾ. ಎಲ್ಲಾ ಕಡೆನೂ ಅವ್ರ ಲಿಸ್ಟ್ ಹೋಗುತ್ತ ಡಿ ಸಿ ಆಫೀಸ್. ಕಡೆಯಿಂದ ಎಲ್ಲ ಎಲ್ಲಕ್ಕಗ ಅ ಹೆಸರು ಹೋಗ್ಬಿಡ್ತದ ಬಾಲ್ಯವಿವಾಹದಂತ. ಹೆಸರು ಬ ಹ್ಮ್.
ಈಗ್ ನಡದವ್ ನೋಡ ಅವೆಲ್ಲ ಮದಲ್ ಏನ್ ಇದ್ಯಲ್ಲ ಹನ್ನೆರಡು ಹಾದಿಮುರು. ನ ಕುರಿಶಿ ಕಡತಿ
ಮತ್ತ್ ಅವ್ರಗ ಏನ್ ಮಾಡಿದರ್ ಮಾಮಿ ಈಗ ಬಾ ಬಾಲ್ಯ ವಿವಾಹ ಆಗಿದೆ ಹಾ.
ತದ ಇಕ್ಕೇಲ್ ಫೈಲ್ ಮಾಡ್ಕೋಬೇಕ್ ಯಾರನ್ನ. ಎಲ್ಲ ಹಾ ಅಷ್ಟೇ ಪೈಲ್ ಮಾಡ್ಕೊಂಡ ಈ ಒಂದ್ ಇ ಮಾಡ್ ಮಾಡ್ತಾರ ಏನ್ ಮಾಡ್ತಾರವ. ಭೇಟಿಯಾಗಬೇಕೇನ.
ಹ್ಮ್ ಹ್ಮ್
ಹೌದ ಮಮ್ಮಿ ಅದೇ ಏನ್ ಒಮ್ಮನ್ಗೆ ಜೈಲಿಗ್ ಹಾಕ್ತಾರ ಏನು ಜೀಲಿಗೆನ್ ಹಾಕಂಗಿಲ್ಲ. ದಂಡ ಅದನ್ನು ಕೊಟ್ರೆ ದಂಡ ಹಾ ಕೊಡ್ತ
ಹ್ಮ್ ನನನ ಎಷ್ಟ ದಂಡ ಹತ್ತು ಸಾವಿರನೊ ಇಪ್ಪತ್ ಸಾವಿರನೋ ಅಂದ್ರು.
ಲಕ್ಷ ದಂಡ ಒಂದ್ ಎರಡು ವರ್ಷ ಜೈಲ್ ಐತ್ ಮಮ್ಮಿ ಆ ಬಾಲ್ಯ ವಿವಾಹ ತಂದೆ ಅಕಿ. ಹುಡುಗಿನ್ ತಂದೆ ತಾಯಿಗೆ ಹುಡುಗನ್ ತಂದೆ ತಾಯಿಗೆ ಹುಡುಗುಗ.
ಎಲ್ಲ ಎಲ್ಲ ತಿರುಗಿ ಒನೊಂದ ಹೊರಡ ದಿನ ಉಳತ್ತನೊಂದ ತಿಂಗಳನ್ನೇ.
ಹ್ಮ್ ಅಂದ್ರೆ ಜೇಲ್ ಎಷ್ಟು ಕಾನೂನ್ ಅಂದ್ರೆ ಎಷ್ಟ ಐತಿ ಇಷ್ಟ್ ರೂಲ್ಸ್ ಅಂದ್ರ.
ಹ್ಮ್
ಹ್ಮ್ ಹ್ಮ ಈಗ ಬ ಎಂಗೇಜ್ಮೆಂಟ್ ಆದ್ರೇನೆ. ಕೇಸ್ ಆತದಂತ ಹದ್ನೆಂಟು ವರ್ಷದ್ದ ಒಳಗಡೆನೆ ಹುಡುಗಿಗೆ ಇಪ್ಪ ಇಪ್ಪತ್ತೊಂದ್ ವರ್ಷದ ಒಳಗಡೆನೆ ಹುಡುಗ ಮದ್ವಿ ಮಾಡಿದ ಎಂಗೇಜ್ಮೆಂಟ್ ಮಾಡಿದ್ರಾ.
ಹ್ಮ
ಆ ಅದನ್ನು ಕೇಸ್ ಮಾಡ್ಬೋದಂತೆ ಯಾರಾದ್ರೂ. ಆಗ್ ಬರ್ದೇ ಇರೋರು ಇದ್ರ ಅಂದ್ರ ಅಂತಾರ ಹೋಗಿ ಅದನ್ನ ಹಿಂಗ ಎಂಗೇಜ್ಮೆಂಟ್ ಅಲ್ಲ. ಮ ನೋಡ್ರಿ ಒಳಗಡೆನೆ ಅದ್- ಒಳಗಡೆ ಹುಡುಗ ಹುಡುಗ ಅಂತ ಹೇಳಿ ಕೇಸ್ ಮಾಡಿದ್ರೆ ಕೇಸ್ ಫೈಲ್ ಆಗತ್ತತ್ ಮಮ್ಮಿ ಈಗ ಹಂಗ ಬಂದದ್ ಕಾನ
ಹ್ಮ
ಹ್ಮ್
ಹ್ಮ್ ಹ್ಮ್ ಹೌದಾವ ಈಗಲೊಬ್ ದಿನ ಒಂದೊಂದ್ ಕಾನಲ್ ಬರ್ತಾವ. ಈಗ ಪಾಡ್ಬುಡ ಆ ಕಡೆ ಅವಾಗೇನಿತ್ತು. ಲಗ್ನ ಮಾಡ ಕುಂದಷ್ಟ ಕೊಡ್ತಾರ.
ಹ್ಮ್ ಅಂದ್ರೆ ಇವಾಗೆಲ್ಲ ಸ್ವಲ್ಪ ಹದ್ನೆಂಟು ವರ್ಷದ ಆದ್ಮೇಲೆ ಮದಿ ಮಾಡಿದ್ರೆ ಅವ್ರಿಗ ಒಂದ ಸ್ವಪ ಮೆಚೂರಿಟಿ ಬಂದಿರ್ತಾವ ಹುಡುಗಿ ಹುಡುಗಾಗ
ಹಾ
ಸಣ್ಣ ಹುಡ್ರುಗೆ ಮದುವೆ ಮಾಡಿದ್ರೆ ಅವು. ಅಷ್ಟೊಂದ ಅವ್ರಿಗನ್ ತಿಳೊ ಇರಲ್ಲ ಹೆಂಗ ಯಾರ ಜೊತೆತಿ ಅತ್ತಿ ಜೊತಿ ಮಾನ ಜೊತಿ ಗಣನ ಜೊತೆ ಹೆಂಗಿರ್ಬದು ಗೊತ್ತಾಗಂಗಿಲ್ಲ.
ಹ್ಮ್ ಹ್ಮ್
ಯಪ್ಪಾ ಕಸಲಾವಳತ್. ಫ್ಯಾಮಿಲಿಯಲ್ಲಿ ಜಗಳಗಳು ಅತವಾ.
ಹಾ ಹ್ಮ್
ಹ್ಮ್ ಈಗನ್ ವಾತಾವರಣ ಸೂಕ್ಷ್ಮ ಅದಲ್ಲ ಮತ್ತ್. ಒಳಗಡೆನೆ ಮದ್ವಿ ಮಾಡಿದ್ರ ಜಗಳಗಳ್ ಆತಿರ್ತಾವ ಮನೇಲಿ ಮ ಹೂ ತಂದೆ ತಾಯಿ ಸತಿ ಪತಿ ಮತ್ತೆ ಹೆಚ್ಚು ಕಮ್ಮಿ ಏನಾದ್ರು ಮಾಡ್ಕೊಂಡ್ರು ಮತ್ತಾಕಿ ಅಕ್ಕಿಗ ಹುಡುಗಿಗ ಏನಾದ್ರು ಸಮಸ್ಯೆ ಆಗಿ ಸತ್ಲು ಅಂದ್ರೆ ಅದು ಕೇಸ್ ದೊಡ್ಡದ ಆತಿರ್ತಾವ ಅದರ ಸಲ ಅದೊ ತಡೆ ಅಷ್ಟೆಲ್ಲಾ ಆಗ್ಬಾರ್ದು ಅಂತೇಳಿ ತಡಿತಾರ ನೋಡ
ಹ್ಮ
ಹ್ಮ್
ಮತ್ ಅದ್ರ ಒಳಗೊಂದೊಂದ್ ಆಗ್ತಾವ ಇಲ್ಲನ ಒಂದೊಂದ್ ಕಡಿಮೆ ಆಗಿ ಆದ್ರ
ಹ್ಮ ಆತ ಮತ್ ಕಡಿಮ ಕಡಿಮ ಆತದ ಅಂತಾನೆ ಬರ್ತವ ಮತ್ತ ನೂರಗ ತೊಂಬತ್ತತ್ತ ತೊಂಬತ್ತಾಗೋ ಎಂಬತ್ತತ್ತ ಎಂಬತ್ತಗೋ ಈಗ ವರ್ಷ ವರ್ಷ ಹತ್ತತ್ ಹತ್ತತ್ ಕಡಿಮೆ ಆದ್ರೆ
ಎಲ್ಲಾ ಪೂರಾ ಕಡಿಮಿನ ಆಗ ಎಲ್ಲ
ಹ ಅಂದರೆ ತಿಳ ಜನರ ಬಲ್ಲಿ ತಿಳುವಳಿಕೆ ಬರ್ಲಕ್ಕಾಗ್ತದೆ ಇವಾಗ
ಹ್ಮ
ಅಂಚಿ ಬಿಡ್ತಾರ ನಮಗೂ ಹಂಗ ಆಯ್ತ ಅಂದ್ರ ನು ಯ ಯಾಕ ಕೇಸು ಕಾನೂನು ಸುಮ್ನೆ ತಿರುಗಾಡ್ಬೇಕಾಗತದೆ ಯಾಕ ಹ ಸುಮ್ಮನೆ ಯಾಕಲ್ಲ ರಿಸ್ಕ್ ತಗೋಬೇಕು ಅಂತೇಳಿ ಪಾಲಕ್ರ ಪೇರೆಂಟ್ಸ್ ಒಳಗಿನ ಅವ್ರಿಗನು ಸ್ವಲ್ಪ ಭಯ ಉ ಭಯ ಆಗ್ಲಕ್ ಆತದ ಬೇರೆ ಒಂದ ಬೇರೆ ಕಡೆ ಈತರ ಎಲ್ಲ ಕಾ ಕೇಸ್ ಆಯ್ತಂದ್ರ ಸುಮ್ನೆ ಮದುವೆ ಮಾಡೋ ಟೈಮಿಗೆ ಬಂದು ಯಾರ ನಿಲ್ಸಿದ್ರು ಮತ್ತ್ ಮದುವೆ ಖರ್ಚು ಎಷ್ಟೊಂದು ಅ ದುಡ್ ಹಾಕಿ ಖರ್ಚು ಮಾಡಿರ್ತಾರ ಆ ಟೈಮ್ನ ಮದುವ ನಿಲ್ತಂದ್ರೆ ಅವ್ರಿಗೆ ಅಸಾಯಿ ಅಲ್ಲಾ ಚಂದಾಗ್ ಮಾಡ್ಬೇಕಂದಿರ್ತಾರ ಅದೆಲ್ಲಾ ನಿಂತತ್ತ ಅಂದ್ರೆ ಅದು ಮದುವೆನೇ ನಿಲ್ಸಲ್ಗಿಲ್ಲ ಅಲ್ಲ
ಹ್ಮ್ ಚಟ್ ಮಾಲ್ಲ್ಕಾಸ ಮಾತಡವ ಹೌದು
ಹ್ಮ್ ತಾಯಿತ ಅವ್ನೆ
ಹ್ಮ
ಮತ್ತವಾ
ಮತ್ಹೇನವ ಹಾ ಅದೇ ಈ ಕಡಿಮೆಗೆ ಈಗ ಸುಮ್ಮ್ ಊರಿಗೊಂದು ಎರಡು ಇಷ್ಟೇ ನೋಡ ಆದ್ರರು
ಹ್ಮ್ ಅದನ್ನು ಬರ್ತಾ ಬರ್ತಾ ಕಡಿಮೆ ಆತವಲ್ಲ
ಬರ್ತ ಕಡಿಂಗ ಅತ್ತ ಇಲ್ಲಿ ಒಂದು ನೋಡಷ್ಟೇ ಇಲ್ಲೇನ ಒಂದು ನೂರಕ್ ಒಂದು
ನೂರುಪಾಯಿ ಅಷ್ಟು ಕಡಿಮೆ ಆಗ್ಯ ಮದುವೆ ಇವಾಗ
ಎಲ್ಲ ಕಡಿಮೆಗೆ ಬಿಟ್ಟಾವ ಎಲ್ಲ ಅಷ್ಟು
ಹ್ಮ್ ಹುಷಾರಾಗಿರು ಜನ್ರು ಹುಷಾರಾಗ್ಯಾರ
ಹ್ಮ
ಹ್ಮ್ ಬ್ಯಾಸಿಗೆ ಗೆ ಅಲ್ಲಿ ಹೆಂಗಾ ನಮಿಗೆ ನೀ ಈ ಊರಗ ಬೇಸ್ಗೆಗಾಗ ಬಾಳ್ ಬಿಸಲದ ಏನು
ಬಿಸಿಲು ಅಂದ್ರೆ ಒಂದೆಂದವ ನವತ್ತನ್ ಪಾಯಿಂಟ್ದ ಹ ಆತಿ
ಹೌದ ನಲ್ವತ್ತು ಡಿಗ್ರಿ ಅಂದ್ರೆ ಎಲ್ಲಾ ಕಷ್ಟ
ಹ್ಮ ಹ್ಮ್ ಅಂತದ್ರಾಗ ಕಳೆ ತಿರಿ ಹಾಕಕ್ ಹೋತಾಡೋ ಓತಾರ ಕೇಳೋರು ಬಿಡ್ತಾರಾ ಹಂಗೆ ಕೆಲ್ಸ ಮಾಡಾರ ಮಾಡ್ತಾರ
ಹೂ
ಆ
ಹೂ
ಹೂ ಸರಿ ಏನು ಮ ಪಠಾ ಪುಲ್ತ
ಬ್ಯಾಸರಾಗ ಹೆಂಗೋ ರ ನಾವ್ ಮನ್ಯಾಗ ಕುಂದ್ರಕೆ ಆಗಲ್ಲ ಸಿಕ್ಕಿ ಸಿಕ್ಕಿ ದಗ ದಗ ಅಂತದ
ಹೂ ತರೋಡಾಗಿ ಇರ್ತದಲ್ಲ ಅವ್ರ ಸದಾ ಮಾಡಿ ಏನು ಅನ್ಸದೀಲ್ಲ
ಏನೋ ಅನ್ಸಲ್ಲಂದ್ರು ಬಿಸಿಲು ಇರ್ತದಲ್ಲ
ಹೂ ಹೊತವ ಮತ ನಾಡ್್ಮರ್ ಸನಾಕ್ ಸ ಇಡ್ತಾರ ದವಕನಿಗೆ ಹೋಗದಾನ ಬಿೂಡಂಗ ದೇವಕನಿಗೆ ತಾಕ ನೀ ಇಡ ತಾನೂ ಬಿೂಡಾಂಗ
ಹೂ
ಹೂ ರೊಕ್ಕ ಬರ್ತಂತಗೋದ್ರಕ್ಕ ಶಪ ದಿನ ಮುನ್ನೂರು ರೂಪಾಯಿ ಅ ತಗೊಳ್ತಿರ ಅಗಕ್ಕ ಸದಗೆಿ ಪದಿಗೆಿ ಆಳ್ನೂರು ಮುಂಜಲ ಹೊತ್ತು ಹ ಇದು ಬರೋದು
ಕೋಳಿ ರಾಕೋದ ನ ಗುಜರಾ
್ಮ ಹೂ ಬತ ಸೌಕ ಹದು ಮ ಚಟಕೊಂಡ ಬೀಳ್ತವು ನ ಹಾಕೊ ಬರ್ತಂತ ದೋಸ ನಡತವೆಂತ
ಹೂ
ಹೂ
ಹೂ ಹೂ
ಅವರು ಮನೆ ಒಂತ ಮಾನ್ಸ್ಪಟ್ಟದಲ್ಲಲ್ಲ
ಹೂ
ಹೂ
ಹೂ ಹೂ ಮತ್ತ ಊಟ ಮಾಡಿಲ್ಲ ನಾ
ಹೂ ಮಾಡಡ್ಬೇಕುವ
ನಷ್ಟ ಮಾಡ್ಬೇಕಾ ಬೆಳಗ್ಗೆ ಏನ್ ಮಾಡತಿ ಊಟಕ್ಕ
ಬೆಳ್ಳಗೆ ವೇಟಿಿಕಳಪಲ್ಲ ರೊಟ್ಟಿ ಅನ್ನ ಮೊಸರು
ಹೂ
ಹೂ ನೀವೇನ್ ಉಂಡ್ರಿ
ಹ ನಾವು ಬೆಳಿಗ್ಗೆ ಉಪೇಟ ಮಾಡಿದ್ರು ಉಪ್ಪೇಟ್ಟಂಡಿ ಹಾಸ್ಟೆಲ್ದಾಗ
ಹೂ ಹ
ಮಧ್ಯಾಹ್ನ ರೊಟ್ಟಿ ಕೊಟ್ಟಿದ್ರು ರೊಟ್ಟಿ ಹೆಸರುಕಪಲ್ಯ
ಹೂ
ಅನ್ನ ಸಾರು ಮತ್ತ ಸಾಯಂಕಾಲ ಏ ನಾವು ಮಾಡ್ಬೇಕ ಸದ ಎಂಟಿಕ ಆ ಚಪಾತಿ
ಹೂ
ಪಲ್ಯಾ ಅನ್ನ ಸಾರು ಇರ್ತೈತಿ
ನೋಡ್ರಿವಾಾ
ಹೂ
ಹೂ ಕಂಪ್ಯೂಟರ್ ಅಡ್ತಬಲ ಮರಿ ಊಟದಂಗ ಆಗಲ್ಲ ಆದಲ್ಲಾ ಅಚ್ಚ ಜನೋಡ ಪಕ್ಕವ
ಆಯ್ತು ತಗೋ ಮಮ್ಮಿ ಸರಿ ಇಡ್ಲಿ
ಹ್ಹೂ